ಹ
ಯಪ್ಪಾ ಅರೋಗ ಏನನಾಗುತ್ತಲ್ಲ ಹಾ ಯವಪ್ಪಾ
ಹ
ಯಾಕಪ್ಪ ಫೋನ್ ಬಂದೈತೆ ಇಲ್ಲ ಫೋನ್ ಬರುತ್ತೆ ಹೇಳಪ್ಪ ಚೇತ ಬ ಚೇತನ್ ಕ ಕೂಡ ಚೇತ ಮದ್ಯಾಳ್ಳೆ ಮಾತಾಡ ಯಾರ ಮಾತಾಡ ಕಟ್ ಮಾಡ್ಕತಂದ ಮಾತಾಡಲ್ಲ ಅಂತಿಲ್ಲ ಚೇತ
ಹಲೋ
ಇಬ್ರು ಸಣ್ಣ ಮಾತಾಡ ಕೂತಾರ ಒಳ್ಳಿ ಅವ್ರಿ ಇಲ್ಲ ಇಲ್ಲೆಪ್ಪನ ಮಾತಾಡ್ತಾರಲಿ ಅವ ಕುಳಿಲ್ಲ ಮಕ್ಳ ಇಬ್ರು ಅಲ್ಲಡ
ಗಾಚಲ್ಲಿ ಆತಿ ಹ
ನಿಸಾಗ ಇಲ್ಲ ಸರಿ ಚ ಬ
ಹ
ಎಲ್ ಗಾಡಿ ತ ಹೋಗಬರು ನಡ್ಕೋತ ಬೇಡ ಏ ಬೀರ್ ಕಟ್ ಮಾಡಿದ ಅನ್ಲ್ಲಿ
ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಕಡೆ ಇಲ್ಲ ಮಾತಾಡದು
ಮಾತಾಡ ಕುಂತೀನ ನಿಮ ಆಯ್ತ ನೀನೇ ಕಟ್ ಮಾಡ ನೋಡಲ್ಲ ಬಸ ಬತಿದ್ದ ಹಲೋ ಯಏಕೆ ಬುಳ್ಳಿಲ್ಲ
ಹಾ ಎಲ್ಲಿಗೊಂಡ್ರಿ
ಕೆಲ್ ಮಕ್ ಬರ್ತ್ತಕ ಕೆಲ್ಮ ಬರ್ಲಿ ಕೆ ಅವ್ರ ಅವ್ರ ಕೆರೆ ಅಂತ ಹೇಳಿ ಕಕಂಬಾನ ೋನ್ ಇರ್ಲಾ ಅಂದ್ರ ಇಲ್ಲಾ ನಾಂದ್ರಗರ್ಲ ಇಲ್ವಾ ಮತ್ತೆಲ್ಲಿಗೂ ಸದ ಹಂಗಾರ ಮನಿಗೊಂಬ ಅಲ್ಲ ನಾವವು ಮನಗೊಂಬಾ
ಅವ್ರ ಹಲಕ್ಕ ನ ತಕ್ರಕ ತಿಳ್ತಾನ ಬಾ ನಮ ತಾಕ ರು ಕೊಟ್ಟ ಸಂಗೀತಷ್ಟ ಬರ್ತೀವಿ ನ ತಿನ್ನಲ್ಲ
ಮ ಮಾತಾಡತ್ ನಾನೇಪ ಹಲೋ ಬೀರ ಇದೀರಾ ಎಲ್ಲರ ಬೀಜಿ ಈಗ ಆಯ್ ಒತ್ತ್ರ ಒ ನ ಇನ್ನೊಂದ್ ನಂಬರ್ ಮೇಡಮ್ ಚಿಕ್ಕನ್ ಮಾಡ್ಕತಾರರ ಚಿಕನ್ ಮೇಡರ ಬೇರ
ಹಾ ಯಾವ
ಹೇಗ್ ಏನಂದ್ರೆ ಯಾಕ್ ನೀನ್ ಜೊತೆ ಮಾತಾಡಲಿಕ್ಕೆ ಅಂತಲ್ಲ ಓ ನೀಣ ಮಾತ್ರ ಮಾತ್ ಮಾತಾಡ ಹ ಮಾತಾಡಲ್ಲ ಏನನ್ ಕಡ ನ
ಹ ಮಾತಾಡುತ್ತೇವ ಮಾತ್ರ
ಎಲ್ಲಿ ಹೋದ್ರಿ ಇಬ್ರು
ಅವ್ರಲ್ಲ ಗ ನಾ
ಚೆ ಬ ಬ ಡಿ ಇೇ ಇಪ್ಪ ಚಾರ್ಜ ನ್ ಬಣ ತಂಬರಲ್ಲ ನಮ್ಮ ತ ನಮಗೆಾವ ನ್ ಬರ್ತ ತುಂಬರ್ತ
ಹ ನೋಡ್ ಹಾ
ಇ ಫೋನ್ ಅಂತಾನವಾ ತೋ ಮತಾನ ಬಿತ
ಜ
ಎಲ್ಲಿಗೆ ಯಗ ಅವ್ರಲ್ನ್ ಮಾಡಕ ಹೋದ್ರಿ ಮಾಡಕೊಬ
ಸುಮ್ ಮಂದಜೆ ಆ ಬೈಕ್ ಸಿಕ್ಕದ ಇದ್ರ ಮಾ ಅಂತ
ನಾ ಇತ್ತತ್ತು ರಪಾಯ ಏ ನಾ ಇರ ಹತ್ತು ರೂಪಾಯ ಮಾಡ್ತ ತೊರೆ ಇಪ್ಪತ್ತುೂಪಾಯಿ ಕೊಡ್ತೆವೀ ಡಳೆ ಸರಿ ಡಳೆ ಮೂವತ್ತು ರೂಪಾಯ ತಂಬಾ ಇಪ್ಪರ ಹತ್ತು ರೂಪಾಯ ಕೊಡ್ತೀ ಮೂವತ್ ರೂಪಾಯಿ ತಗೊಂಬತ್ತ ರೂಪಾಯಿ ಕೊಡ್ತೀ ನಾನು ಮ ನಾನುತ್
ಓ ಭಜ ಭಜ ನಾವು ಬತ ತೋರ
ಬಬಾ ಬಬಾ ಬ ಬಬ ೋ ಬೇಡ ಬೇಡ ಬೇಡ ತಿನ್ನಲ್ಲಂತ ಸುಮನೆ ತೋ ತಿಂತಾರ ಬೇಡ ಅಣ ತರಬೇಡ ಅಲ್ಲೇ ತಿನ್ಬೇ ಬ್ಯಾಡ ಬೇಡ ಅಲ್ಲ ಹತ್ಂದ ಬರಳೆ ಆಯ ಕಟ್್ಮಳ ಬೇಡ ಕಟ್ು ಮಾಡುದಾದ್ರೆ ಹೊಯ್ತೀನಿ ನಿನಗೆ ಆದಿರ ಚಾನಕ್ಕ ಓ ಬಸ್ ಮಾಡಡಾಡೋತವು ಅ ಅವ್ನುತೆಿ ಮತ್ತಡಮಫೋನ್ ಇಚ್ಾಾರಡಮ ಉಗ್ ಫೋನ್ ಚಾರ್ಜ್ ಬೇಕ ಲೇಟ್ ಗೊತೆ ಮಾತ್ರಂಗ ನ ಕಾರ
ಕಿ ಆಗ್ಲ ಯಗ್ ಮಾಡ್ತ ಬೇರಾ
ಆಾ
ನಾಕ್ು ನಿಮಿಷ ಮಾತಡ್ದ ಇಲ್ಲಿ ತಿರ್ಗಿ ಓಂ ಅಂದ್ರ ಶಿರ್ಷ ಫೋನ್ ಚಾರ್ಜ್ ಇಟ್ಕೊಡತಾರಂತಪ್ಪ ಚೇತೆ ಎಲ್ಲಿದ್ದಾನೆ ಹಂಗೆ ಒಂಬ ಎರ್ಸ ಹಗೆ ಒ ಅಂದ್ರು ಅಲ್ಲಿಂತನಪ್ಪ
ಹ್ಮ
ಬರತ್ತೆ ನಾಳೆ ಒಂದು ಫೋನ್ ಚಾರ್ಜ್ ಇಟ್ಟು ಬರುತ್ತೆ ನಾನು ಹೊಳ್ಳೆ ಬಂದ್ ಕಡೆ ಆ ಪಕಾಯ ಆ
ಹ ಆಪನ ಮನ್ಸಿ ಮಾತ್ರಲ್ಲ
ಹಾ ಆ ಪಫೋನಿಗೆ ಆಮೇಲೆ ಹಾಕ್ತನಿ ಬ ಚಾರ್ಜ್ ಇಲ್ಲ್ರ
ಹ್ಮ್ ಹ್ಮ್
ಈಗ ನಮ ಫೋನ್ ಮಾಡಾಕ್ ಬಂದಂಗ ಬಯಸತ್ತು ಬರಲ್ಲವನಾ
ಇನ್ನ ಬರ್ಲ್ಲ ನಾಳೆಗ ಮಾಡ ನಾಳೆ ಬರ್ತದ ನಾಳೆಗೆ
ನಾವ ಬರ್ತೇ ಇವತ್ತುತ್ ಬೇರೆ ಮಾತಾ ಬಿಡ್ಿ ನಮಂದುು ಬರದು ಯಾರು ಬೇರೆ ತರ ಮಾಡ್ಬು ನೀವು ಶಿರ್ಿ ಇ ಫೋನ್ಚ್ು ಬು ೋನಲ್ಲಿ ಲೇಟ್್ತಂತ ಸಿರಿಸಸ ೋನ್ಚ್ಕ ಮಾತಾಡಿನನೆ ಒದು ಟಾಚ್ ಕತ್ತಾ ನಿನ್ನೆ ಟಾಚ್ ಕತಾ ಹ್ಮ ಸಿರಿಜನ್ ಚಪ್ಪಲ್ಲ ನಯ್ಕಂದತ್ನ್ರ
ಬಳಗರೆ ಇಕಡ
ಆಟಸ್ತ ಅಂತ ಬಜಿ ತಿನ್ನಾಕೋದ ಕನ್ ಹಕೊಂಬ್ರ ಎಲ್ಲಾರೂ ಬ ಆ ಬಂತ ಬೋಗಿ ನಾ ಕರೆದ್ರೆ ಬರಲ್ಲಲ್ಲು ಬಾಾಲ ಕ ಬರ್ಲಾ ಅಕ್ಕಿ ಬರಲಾನ ಕೂತ್ಳ ಅಕ
ಹೌಗೆಿ ಬೌಗೆಿ ನನ್ ಮತ್ತೆ ಕೇಳಳಾಗ ಹಾಕಿ ಗಂಡ ಮತ ನು ನನ್ವತ್ ಕಾಲ ಹೇಳಿ ಯಕಿ ಬೇರೆ ಎಲ್ಲಿ ಹದ್ರಿ ನೀವು ನೀನು ಲೊಟ್ಟಿಗೆ ಅವಲ್ದ ಕುಯ್ರ
ತುಂಬಾ ಆನ್ ಬಂತರ ಾವ ಕುಟಕೊಂಡೇವ
ಯಾರ ಹೋಗಿದ್ರು ಲಡ್ಗಾರ ನೀನಾ
ಾಗಿದ
ಹ್ಮ್ ನಕ್ಕತ್ ನಕ್ಕತ್ ಹೊಳ್ಕೊತಲ್ಲಟಗರಿ ದೋಟಗರೆಂತೊಂಡ ಅವ ಕಂ್ರೆ ೂಮ ೂಮ ಕೆಟಾಣ ಹ್ಮ್ ಎರಡನೇ
ಹಟ್ಟಿಪಿ ಬೈ ಮ ನೋಡ್ಗ ಇ ಅಲ್ಲ ಆ ರವು ನಂಬರ್ ಆಯ್ಕ ಐತ್ತಲ್ಲ ರವು ನಂಬರ್ನೇ ಕ್ರಿಯೇಟ್ ಮಾಡಂತ ನೋಡಿಲ್ಲಿ
ಹ ಒಟ್ಟು ಕಳುಸ್ಬೇಕಾನಲ್ಲಿ ಅವನಿಗೆ ಅವ್ನು ಗಳಸ್ಬೇಕಾನ ಈಗ. ಗಳ್ಸಕ್ ನಿಂತ್ಬುವನ್ ಅವನೀಗ. ಕುಡಕಿದ್ರ ಇಲ್ಲಿ ಬೈಕ ಅಪ್ಪ ಅಲೆ
ಹ
ಯಾರ್ ಜೊತೆ ಮಾತಾಡ ಕೂತಿಲ್ಲ ಶೀರ್ಷಿ ಅಪ್ಪ್ರೀ ಗ ಬೇಕು ಅಂತ
ಹ
ದೊಡ್ಡವಾ. ಯಾರ್ ದೊಡ್ಡವರು ಕೇಳಲ್ಲ ಒಳಗೆ ಯಾರ್ ದೊಡೊರು ಅವ ದೊಡೋರು